ಹಲೋ
ಹಲೋ
ಎಮ್ಮನಕ್ಕ
ಏನು ಇಲ್ಲವ ನೀನು
ನಾನು ಈಗೆದ
ಹೌದ ಚಾ ಕುೂಡಿದೆ
ಹಾ
ಆ
ನೀವು ಕುಡುದ್ರೆ
ಹಲೋ
ನೀವು ಕುಡಿದ್ರ
ನಾನಂದು ಅಲ್ಲೇ ಕಾಲೇಜ್ ಕಡೆನ ಕುಡ್ಕೊಂಬಂದ ಏನ್ ಮಾಡತಿದ್ದಿ ಕಾಲೇಜ್ ಕಡೆನ ಕುಡ್ ಕೊಮ್ಮಂದೆ
ಅದೇ ಏನ್ ಕುಡುದ್ರಿ
ಕೆಳ್ಸಾತಿಲ್ಲ ನಾ ಮಾತಾ ಮಾತಾಡತಿದ್ದ ಆ ಕಮಾನ ಕಾಗಲ್ಲ
ಕಾಲಜ್ ಕಡೆಡ
ಚಾ ಕುಡ್ಕೊಂಬಂದ ನೀವ ಕಾಲೇಜ್ ಕಡೆನ ತಟಾಕ್ ಕುಡ್ಕೊ ಬಂದ್ವಿ ಅದೇ
ಹ್ಮ್ ಹ್ಮ್ ಆ ನನೂ ನಕ್ಲಿ ಮಾಡ್ದ ನೆ ಹೋಗಿ ಹೋಗಿ ಆಯ್ತು
ನನ್ಗನ್ ಮಾಡಾತಾರ ಯಾರು
ಮತ್ತೆ ಸಮಾಚಾರ
ಮನ್ಯಾಗನ್ ಮಾಡ್ತಾರ
ಎಲ್ಲ
ಏನ್ರ ಕೆಸ ಮಾಡಿದೀಯ
ಇನ್ನು
ಸ್ವಲ್ಪ ನೆಟ್ವರ್ಕ್ ಕರೆಕ್ಟ್ ಇರಲ್ ಬರ್ತೀಯಾ
ಐತಿ
ಮತ್ತ ಯಾಕ ಮಾತಾಡತಿ
ಇಲ್ಲ ಮಣ್ಣ ಕರ್ಸಾ ಆತಾನ
ಇದು ಸ್ವಲ್ಪ ಮುಖ್ಯವಾದ ವಿಷಯ ಸ್ವಲ್ಪೂ ಚಂದಗ ಮಾತಾಡು
ಆಯ್ತು
ನಾಳೆ ನಮ್ಮ್ ಕಾಲೇಜ್ ಕಡೆಯಿಂದ ಒಂದು ಕ
ಹೋಗಾತಿರಿ
ಹ್ಮ ಹೋಗಾತೇವಿ ನಾನ್ ಮಾತಾಡಿದ್ ನಿಧಾನಕ್ಕೆ ಕೆೇಸ ತೆ ನಿಂಗೆ ಎಷ್ಟು ತಡವಾಗಿ ಉತ್ತರ್ಸತಿಯಲ್ಲ
ನಿಧಾನ ಕೆಸ ಆತೈತ್ ಹೊರಗ್ ಬಂದ್ರರು ಹಂಗ ಕೆೇಳಸ್ತೈತದ
ಸ್ವಲ್ಪ ಕರೆಕ್ಟಾಗಿ ಇದರಲ್ಲೇ ಕುತ್ಕೂ
ಹ್ಮ್
ಹ್ಮ
ಮತ್ತೆ ಸಮಾಚಾರ
ಸಮಾಚಾರ ಏನಿಲ್ಲೋ ಕಾಲೇಜ ಇಂದ ಬಂದೆ ಬಂದು ಕುೂತ್ಕೊಂಡಿದ್ದೆ ಹಂಗ ಮಳಿ ಬರ ತ್ತಲ್ಲೇ
ಮಳಿ ಇಲ್ಲ ಗಾಳಿ ಜೋರ ಐತಿ
ಇಲ್ಲಿನೂ ಗಾಳಿ ಬರತತಿ ನಮಗೆ ಈ ಗಾಳಿ ಈ ಗಾಳಿಗೆ ಚಳಿಗೆ ಬಜ್ಜಿ ತಿನ್ನೊಂಗ ಆಗೈತಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹೊರಾಗ ಹೋಗ್ತೀನಿ ಬ್ರೀ
ಹೊರಗೆ ಹೋಗಕ ಬಿಡಲ್ಲ ಈಗ ಇನ್ನೊಂದ ಸ್ವಲ್ಪೊದ ಮಳಿ ಬರ್ತೈತಿ ಅಂತೇಳಿ ಇಲ್ಲೇ ಕೆಲಸ್ದವರು ಇರ್ತಾರಲ್ಲವ ಅವ್ರು ಹೊರಾಗಬಿಡಲ್ಲ
ಹೌದಾ
ಹ್ಮ್ ಮನ್ಗಿದ್ದಿದ್ರ
ಮಮ್ಮಿ ಮ. ಮನ್ಯಗಿದ್ದಿದ್ರೆ ಮಾಡ್ಕೊಡ್ತಿದ್ರರ.
ಹ್ಮ್ ಮಸ್ತ ಇ. ಉಳ್ಳಾಗಡ್ಡಿ ಎಲ್ಲ ಸಣ್ಣದ ಕ ಕತ್ತರ್ಸಿ.
ಮತ್ತ್ ನಾವ್ ಮನ್ಯಾಗ್ದೇವ್ ನಮ್ಗ ಯಾರ್ ಮಾಡ್ಕೊಡೋರೆ ಇಲ್ಲ.
ಕೇಳು ಮಮ್ಮೀನ ಹೆಂಗ್ ಮಾಡೋದಂತ ಹೇಳ್ದಿನ.
ಹಾ ಹೇಳ್ರಿ ಹೇಳ್ರಿ.
ಅ ಉಳ್ಳಾಗಡ್ಡಿನೆಲ್ಲ ಸಣ್ಣಾದಗ್ ಕತ್ತರ್ಸ್ಬೇಕು ಕತ್ತರ್ಸಿ ಅ ಅದಕ್ಕ ಹಸಿ ಕಡ್ಲೆ ಹಿಟ್ ಹಾಕ್ಬೇಕು ಹಾಕಿ ಒಂಚೂರು ಎಣ್ಣಿ ಬಿಸಿ ಸಿ ಮಾಡಿ ಹಾಕ್ಬೇಕು ಆಮೇಲೆ ಮೆಣ್ಷಿನ್ಕಾಯ್ನ. ಚಿಕ್ಕದಾಗ್ ಕಟ್ ಮಾಡಬಕು.
ಹಾ
ಕಟ್ ಮಾಡಿ ಎಲ್ಲ ಹಾಕಿ ಉಪ್ಪು ಖಾರ ಹಾಕಿ ಅಜ್ವಾನ್ ಹಾಕ್ಬೇಕು.
ಹಾ
ಎಲ್ಲ ಸಾಮಗ್ರಿಗಳನ್ನ ಹಾಕಿ ಸ್ವಲ್ಪ ನೀರ್ ಹಾಕಿ ಕಲುಸ್ಬೇಕು. ಕಲಸಿ ಒಂದ್ ಕಡಿ ಎಣ್ಣಿ ಕಾಯಕ್ ಇಡ್ಬೇಕು. ಕಾಯ ಕಿಟ್ ಅದೆಲ್ಲಾ ನೀ. ಚಂದಾಗ ಕಲಸಿಂದ. ಚಿಕ್ ಚಿಕ್ಕದಾಗಿ ಬಿಡ್ಬೇಕು ಎಣ್ಯಾ ಕರದಿಂದ ಮಾಸ್ ತಕ್ಕೂ ಬಜಿ ಹ್ಮ್. ಎಲ್ಲೋ ಅಡಚಣೆ ಇಲ್ದಲ್ಲೇ ಹೋಗಿ ಮಾತಾಡಕ್ ಆಕತಿ.
ಹಾ ಹಾ ವಾರ್ಗ ಅದಿನ್ ನಾನು.
ಮತ್ತ ಎಷ್ಟು ತೊಂದ್ರೆ ಉಂಟ ಆಗತತಿ.
ಅದಾ ನಂಗ ಇಲ್ಲಿ ಅಡ್ಡ್ಯಾಡ ತರ ಅದಕ.
ಒಳಗ ಹೋಗು ಎತ್ಲ ಕರು.
ಯಾರ್ ಇಲ್ದಲ್ಲ ಅದಾನ ಹೇಳ ಈಗ ಈಗ್ ಹೋದ್ರಲ್ಲಾರು.
ಅಯೇ ಅಂತದ್ ಏನು ನ ಅಡೆ. ಚಣೆ ಉಂಟಾಗತಿತ್ತು ಸ್ವಲ್ಪ.
ಚಾ ಕುಡ ಚಾ ಕುಡುದ್ರಿ ಅದು ಮುಗಿತು ಮತ್ತ ಏನು ಈಗ ರಾತ್ರಿ ಊಟ.
ದ ಇ ಉ ಊಟ ಮಾಡಕು ಮೊನ್ನೆ ತರ ಪಲಾವ್ ಮಾಡ್ತಿವ. ಮೊನ್ನೆದ್ ಪಲಾವ್ ಕತಿ ಏಣ್ ಆಗೇತಿ ಅಂದ್ರ. ಪಲವು ನೆಟ್ಟಾಗ ಬೆಂದಿರ್ಲೇ ಇಲ್ಲ ನಾವ್ ಎಲ್ಲ ಸಾಮಗ್ರಿಗಳನ್ನ. ಅ ಸರಿಯಾಗ್ ಹಾಕೇವಿ ಮೊದ್ಲು ತರಕಾರಿನೆಲ್ಲ ಕುದ್ಸಿ ತಗ್ದೇವಿ. ಆಮೇಲೆ ಅಹ ಅಕ್ಕಿನ ನೆನೆ ಇಟ್ಟಿದ್ವಿ ಒಂದ. ಹದ್ನೈದ್ ನಿಮಿಷ ನೆನೆ ಇಟ್ಟಿದ್ವಿ ಹದ್ನೈದ್ ನಿಮಿಷ ನೆನ್ದಾದ್ ಆದ್ಮೇಲೆನೆ ಅದಕ್ಕ ಒಗ್ಗರಣೆ ಕೊಟ್ಟು ತರ್ಕಾರಿ ಹಾಕ್ ಅಕಿ ಅಕ್ಕಿ ಹಾಕಿ ನೀರ ಹಾಕಿ ಇಟ್ಟೇವಿ. ಅದ್ ಎಲ್ಲ ನೀರು ಎಲ್ಲಿ ಹೊಂಟೆತ ಗೊತ್ತಿಲ್ಲ ಅಂದ್ರೂ ಅಕ್ಕಿ ಬೇಯಾತಿಲ್ಲ. ಇಷ್ಟೊಂದು ಪಲಾವು. ಹೌ ಹಾಳ್ ಮಾಡಿದ್ವಿ.
ಟೇಸ್ ಇದು ತಿನ್ನಕ್
ತಿನ್ನ ನೋಡಕ್ ಚೆನ್ನಾಗಿತ್ತು ಅಕ್ಕಿನ ಬೆಂದಿರ್ಲಿಲ್ಲ. ಇವತ್ತು ಅಷ್ಟ ಕಾಲೇಜ್ ಬಿಟ್ ಟಿನ್ದ ನಮ್ಮ ಗೆಳೆಯ ರೂಮಿಗೆ ಹೋಗಿದ್ವಿ ಅಲ್ಲೇ ನಾನ್ ನೊ ರೊಟ್ಟಿ ಮಾಡಿದ್ದೆ.
ಹ
ಅವ್ರು ಮಾಂಸ ಮಾಡಿದ್ರು ನನ್ಗ ಸಸೆಹಾರಿ. ಪಲ್ಯ ಮಾಡ್ಕೊಂಡು ಎಲ್ರೂ ಸ್ ಸೇರಿ ಊಟ ಮಾಡಿ ಬಂದ್ವಿ ರೊಟ್ಟಿ ಚೊಲೋ ಆಗಿದ್ವು
ಹಾ
ಹ್ಮ್ ಅದಕ್ಕ ಜಿಗ ಹಾಕ್ಕೊಳಾಕ್ಕ ಎಲ್ಲಾ ತ್ತ ಬಿಸಿನೀರ ಹಾಕಿದ್ದೆ ಬಿಸಿನೀರಿಂದನ ಹಿಟ್ಟು ಕಲಸಿ ಉದ್ದಿ ಬೇಯ್ಸಿದ್ದೆ ಎಲ್ರುೂ ಚೆನ್ನಾಗಗ್ಯ ಊ ನಂಗ ಊರ್ ನೆನಪಾಗ ಆತತಿ ಊರಾಗಿ ಹಿಂಗ ಊಟ ಮಾಡ್ತಿದ್ವಿ ಅಂತ ನೆನ್ಸಿದ್ರು ನೆನೆಸಿ ಎಲ್ಲರೂ ಖುಷಿಪಟ್ರು
ಹೌದಾ
ಅಣ್ಣಗೆ ಡಬ್ಬಿ ಕೊಟ್ಟು ಕಳಿಸಿದೆ ನಾ ನಾವೇ ಮಾಡೇವಿ ಅಂತ
ಹಾ
ಚೆನ್ನಾಗಗೇತಿ ಅಂದ್ರು ಎಲ್ಲ
ಅ ಸಮಾಚಾರ
ಸಮಾಚಾರ ಹೇಬೇಕು ನೀನೇ ಗಣಕಯಂತ್ರ ತರಬೇಳ್ತಿ ಯಾವ ಹೇಳ್ತಿ
ಅದು ನಿನ್ನೇಏನೇನು ಹೇಳತಿದ್ದಿ
ಇಲ್ಲ ಇಲ್ಲ ಅವರು ಬರ್ಲಿಲ್ಲ ಅವರು ನನ್ಗ ಕರೆ ಮಾಡ್ತನಿ ಅಂದಿದ್ರು ಕರೆ ಮಾಡಲಿಲ್ಲ
ಹಾ
ಮತ್ತ ನಾನು ಸ್ವಲ್ಪ ಮನ್ಗನು ಹಂಗ ವಾದ ವಿವಾದ ಆತ ನಾನು ಅವ್ರಿಗೆ ಕರೆ ಮಾಡಿ ಎಲ್ಲದಿರಿ ಏನು ಬರಾತಿರನ ಅಂತ ಕೇಳಲಿಲ್ಲ ಮುಂದಿನ ತಿಂಗಳು ನಾನ ಊಗ್ ಬಂದ್ರಾತು ಅಂತ ಹೇಳಿ
ಹ್ಮ್
ಅ ನಮ್ಮ ಅಕ್ಕನ್ ಮಗಂದು ಹುಟ್ಟದ ಹಬ್ಬ ಆಯ್ತಲ್ ಮುಂದಿನ ತಿಂಗಳ
ಅದಕ್ ಬರ್ತೀರಾ
ಬರ್ಬೇಕು ಅಂದ್ಕೊಂಡೆ
ಏನ್ ಹುಡುಗರ ಐತರ್ಬಕ್ಕ
ಏನಾರ ಹುಡುಗರ ತರ್ಬೇಕು ಇನ್ನು ಅದ್ರ ಬಗ್ಗೆ ಅದ್ರ ಬಗ್ಗೆ ಗೆ ಏನು ಯೋಚನೆ ಮಾಡಿಲ್ಲ ಇನ್ನು
ಹಾ
ಯೋಚನೆ ಮಾಡಿ ನೋಡುದಾ
ಸರಿ ಮಾಡಿ ಮಾಡಿ ನಾನು ಈ ವರ್ಷ ಮೊದಲನೇ ಬಾರಿ ಇರ್ತೀನಿ ಏನೋ ಅನ್ನಿಸ್ತಿದೆ
ಹ್ಮ್
ಹ್ಮ ಮತ್ತ
ಮತ್ತೆ ಒಂದ್ ವರ್ಷ ನಾನು ಬಟ್ಟೆ ತಗೊಂಡ್ ಹೋಗಿದ್ದೆ ಮೊದಲ್ನೇ ವರ್ಷದ ಅಟ್ಟುದಬ್ಬಕ ಆದರ ಹುಟ್ಟಿದಬ್ಬ ಕಿರಾಕ ಆಗಿರ್ಲಿಲ್ಲ
ಹಾ ಎರಡನೇ ವರ್ಷದ್ದು
ಎರಡನೇ ವರ್ಷದಕ್ಕೂ ಇದ್ದಿದ್ದಿಲ್ಲ
ಹ ಈಗ ಮೂರ್ನೇ ವರ್ಷದ್ದಿರ್ಬೇಕು
ಬರ್ಬೇಕು ಅಂತ ವಿಚಾರ ಐತಿ ಗೊತ್ತಿಲ್ಲ ಏನಾಗುತ್ತೋ ಆ ಸಮಯದಲ್ಲಿ ಪರೀಕ್ಷೆ ಬರೋ ಸಾಧ್ಯತೆ ಐತಿ ಇಪ್ಪತ್ತನೇ ತಾರೀಕಿಂದ ಅಂದಾರು
ಹ್ಮ್
ಇಪ್ಪತ್ತನೇ ತಾರೀಕಿಂದ ಅಂದ್ರೆ ನಮಗ ಆರು ವಿಷಯಗಳಲ್ಲ
ಹ್ಮ್
ಹ್ಮ್ ಸೋಮವಾರ ಶುರು ಆದ್ರೆ ಶನಿವಾರ ಮುಗಿಯುತ್ತೆ
ಹ್ಮ್
ನೋಡಬೇಕೇನಾಗತಿ
ಮತ್ತೆ
ಮತ್ತ ಹೇಳ್ಬೇಕು
ಯಾವೂ ಪ್ರಯಾಣ ಇಟ್ಕೊಂಡಿಲ್ನಾ ಈಗ
ಪ್ರಯಾಣ ಅಂದ್ರ ನಾಳೆ ಅದ ಕಂಠೀರವ ಸ್ಟೇಡಿಯಂ ಅಲ್ಲಿ ಹೇಳ್ಯಾರಕ್ ಕ್ರೀಡಾಂಗಣಕ್ಕ
ಹಾ
ಏನೋ ಮೂವತ್ತು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಹೇಳಾರಂತಲ್ಲೇ ಬರಾಕ್ಕ
ಹಾ ನೀವ ಹೋಗ್ತೀರಾ
ನಮಗೂ ಕೆಂಪು ಟೋಪಿ ಬಿಳಿ ಶರ್ಟು ಹೇಳಾರ
ಹಾ ಇದ್ಯಾ
ಬಿಳಿ ಅಂಗಿ ಕೆಂಪು ಟೋಪಿ ಅವರ ಕೊಡ್ತಾರಂತ ಆದ್ರೆ ಅವರು ಕೊಡದು ಇದು ಬಟ್ಟಿ ಚಲೋ ಇರಲ್ಲಲ್ಲ ಅದಕ್ಕ ಇಲ್ಲೇ ನಾವು ನೋಡಿ ಯಾರ್ನಾರ ಕೇಳಿ ಹಾಕೊಂಡ್ ಹೋಗ್ಬೇಕು ಒಂದ ಐತಿ ಹ
ಹಾ
ಅದು ಹೆಂಗಾಗತ್ತ ಗೊತ್ತಿಲ್ಲ ನೋಡ್ಬೇಕು
ಹ ನೋಡಿ ಒಂದ್ಸತಿ ಹಾಕೊಂಡ್ ನೋಡಿ ತಗೊಂಡ್ ಹೋಗ್ರಿ ಹ್ಮ್ ಮತ್ತೆ ಜೋರ ಐತಿ ನಾಳೆ
ಏನು ಆತರ ಏನಿಲ್ಲ ಅದಕ್ಕೆ ಸೋಮವಾರ ರಜೆ ಕೊಟ್ಟಾರ
ಹಾ ಸುಸ್ತಾಗಿರ್ತತೆ ಅಂತ
ನಾಳೆ ಹಾಜರ ಕೊಡ್ತಾರಂತ ನಾಳೆ ಹೋದವರಿಗೆ ನಾಳೆ ಹಾಜರ ರೋದ್ರಿಂದ ಸೋಮವಾರ ರಜೆ ದಿನ ಅಂತ ಘೋಷಣೆ ಮಾಡರು
ಹ್ಮ್ ಹ್ಮ್
ಹ್ಮ್
ಮತ್ತ
ಮತ್ತ ಸರಿ ಯಾವ್ದೋ ಕರೆ ಬರ ಆತತಿ
ಹಾ ಹಾ
ಅವ್ರ ಜೊತೆ ಮಾತಾಡಿ ನಿಂಗೆ ಮಾಡ್ತೀನಿ ಮತ್ತೆ
ಸರಿತ ಆಯ್ತ